ಹಲೋ ಹೇಳ ಗುರು ಫೋನ್ ಿದಾ
ಓನ್ ಏನಿಲ್ಲ ಊಟ
ಊಟ ಆಯ್ತಪ್ಪ ಏನ್ ಊಟಕ್ಕೆ ಏನ್ ಮಾಡಿದಾರ ರಾತ್ರಿ
ಇನ್ನು ನಮ ದಿನ ಊಟ ಆಗಿಲ್ಲ ನಿಮ್ದು
ನಂದ ಆಯ್ತು ಊಟ
ಏನು ಊಟ
ಮನೇಲಿ ಮೀನ್ ಸಾರು ಮಾಡಿದ್ರು ಮೀನ್ ತಿಂದಿನಿ ನೀನು
ಹೌದಾ ನಮ್ದ ಏನಲ್ಲಪ್ಪಾ ನಾವು ತಿನ್ನಲಾ ಈ ಸದ್ಯಕ್ಕೆ ಗುದಲು ಬಿದ್ದಲ್ ಮೇಲೆ ಏನ ತಿನ್ನಲ್ಲ ಅಂತ ಮನ್ಯಾಗ ಅದ ಅದ್ರಾಗ ಮನಿ ತೊಳದಿದಾರ ಇವತ್ತ ಊರಲ್ಲಿ ಹಬ್ಬ ಅಲ್ಲ
ಹಾ ಹೌದು ದಾ
ಹ್ಮ್
ಮೀನಬಗ್ಗೆ ಏನಾದ್ರು ಗೊತ್ತಾ ನಿನ್ಗೆ ಮಾಹಿತಿ ಮೀನತಿಂದ್ರೆ ಏನಾದ್ರು ಉಪಯೋಗ
ಮೀನ್ ತಿಂದ್ರೆ ಕಣ್ಣು ಶರ್ಪ ಆಗುತ್ತೆ ಮತ್ತ್ ಬುದ್ಧಿ ಬುದ್ಧಿ ಚುರ್ಗ ಆಗುತ್ತೆ ಅಂತ ಕೇಳ್ಪಟ್ಟಿದೀವಿ ಅಂದ್ರೆ ಬುದ್ಧಿ ಚುರುಕಾಕ ಅದ್ರ ಒಂದು ಪ್ರೋಟೀನ್ ಇರುತ್ತೆ ಹ ಆದ್ರೆ ಸರ್ ಶೆಫಾಲಿಯನ್ ಏನಂತರಬಹದು ಶಫಾಲಿನಂತ ಆಪ್ ಪ್ರೋಟಿನ್ ನಮ್ಮ ಬುದ್ಧಿ ಇನ್ಕ್ರೇಸ್ ಆಗ್ತ ಕಣ್ಣು ಶಾರ್ಪ್
ಏನಪ್ಪ ನನ್ ಕಣ ಶಾರ್ಪ್ ತುಪ್ಪ ಆಗ್ತಲ್ಲ ಮನ ಬರ್ತಾ ಬ್ಲೈಂಡ್ನೆಸ್ ಆಗ್ತೈತಿ ನನ್ಗೆ
ಮತ್ತೆ ಜಾಸ್ತಿ ತಿಂತೀರಾ ನಿಮ್ಗೆ
ಅಯ್ಯೋ ನಮ್ಮ್ ಮನೇಲಿ ಅದೇ ನಮ್ ಕಸಬುನು ಅದೇ ತಿನ್ನೋದು ಮೀನ್ ತಿನ್ನೋದೇ ನಾವು ಕರಾವಳಿ ಭಾಗಲ್ಲ ನಮ್ದು ಉಡುಪಿ ನಮ್ದು ಹ್ಮ
ಆಉಡುಪಿ ಜನ ಬಾಳ್ ಮಂಡೆ ಬಾಳ್ ಚರ್ಪ್ ಇರುತ್ತ ಅಂತಲ್ ನಿ ಮೆದಳು
ಏನ್ಗೋರು ಎಲ್ಲಾ ಮೀನ್ ತಿಂತಿದೀನಿ ಅಂದ್ರೆ ನಿಮಗ್ ಕಣ ಕಾಣಸಲ್ಲ ಏನ್ ಮಾಡ್ಬೇಕು
ಅದಕ್ಕೆ ನಾ ವರ್ಷನು ನೋಡ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉಡುಪಿ ಟಾಪ ಅಲ್ಲಿ ಬರುತ್ತೋ ಎಡ್ ರಿಸಲ್
ಹೌದ ಹಂಗಾಡಾಗ್ ತಿಂದ್ರನಾ ಮೀನ್ ತಿಂದ್ರಣ ಟಾಪಲ್ಲಿ ಬರೋದು.
ಹಾ ಮೀನ್ ತಿನ್ನೋದ ಒಂದ್ ಕಾರಣ ಅಷ್ಟೇ ಮೀನ್ ತಿಂದ್ರೆ ಬರ್ತಾರಂತಲ್ಲ ಮೀನ್ ತಿನ್ನೋದ ಒಂದ್ ಕಾರಣ ಆಗಿದೆ.
ಆತ ಹಂಗಿದ್ರೆ ಗೌರ್ಮೆಂಟ್ ಅಂದ್ರೆ ಎಲ್ಲ ಈಗ ಶಾಲೆಯಲ್ಲಿ ಕೂಡ ಮೀನ್ ಆಗ್ತಿತ್ತು ಮೀನ್ ತಿಂದು ಅಂದಿಗೇಶಿ.
ಹಾ ಹಂಗಲ್ಲ ಇಲ್ಲಿ ಅದು ತ ಕೊಡ್ಬೇಕು ಗೌರ್ಮೆಂಟ್ ಅಂತ ಅಂದ್ರೆ ಜಾಸ್ತಿ ರೊಕ್ಕ ಖರ್ಚಾಗತ್ತಲ್ಲ ಗೌರ್ಮೆಂಟ್ ಎಲ್ಲಿಂದ ಬರುತ್ತೆ ಅಲ್ಲಿಂದ ಸಾಮಾನ್ಯವಾಗಿ ಸಿಗುತ್ತೆ ಅವ್ರ ಮನೇಲೆಲ್ಲ ಅದಕ್ಕಾಗಿ ಅಲ್ಲಿ ಜಾಸ್ತಿ. ತಿ ತಿಂತಾರೆ ಜನ ಅಲ್ಲಿ. ಸಾಮಾನ್ಯವಾಗಿ ಸಿಗುತ್ತದು ಸಮುದ್ರದಲ್ಲಿ.
ಹಾ ಸಿಗಿದೆ ಬಿಡು. ಬನ್ನಿ ಮತ್ತೆ ನೀವು ಕೂಡ, ಬನ್ನಿ ಮ್ಯಾಕ್ರಲ್ ಮೀನ್ ಮೀ ಮ್ಯಾಕ್ರಲ್ ಮೀನ್ ಸಿಗು
ಮ್ಯಾಕ್ರಲ್ಲ ಮ್ಯಾಕ್ರಲ್ಲ ಅಂದ್ರೆ,
ಕ್ರಲ್ ಕಟ್ಲಾ ರವ್,
ಹೌದಾ.
ಯಾವ್ ಮೀನ್ ಬೇಕೋ ಆ ಮೀನ್ ಪ್ರಭಾವ ಸಿಗುತ್ತೆ ತಿನ್ನಾಕೊಂತೀ ಬನ್ನಿ.
ಹೌದಾ ನಾವು ಇದು ಏಡಿ ಸಿಗುತ್ತ ನಿಮ್ಮ ಹತ್ರ ಏಡಿ.
ಹಾ ಏಡಿ ಸಿಗುತ್ತಲ್ಲ.
ಹೆಂಗ್ ಚಲೋ ಆಗುತ್ತಾ ಅದ್ರುದ ರೆಸಿಪಿ ಹೆಂಗಿರುತ್ತೆ.
ಏ ಅದು ಕೂಡ ಚೆಂದಪ್ಪ ಏನ ಅಂದ್ರೆ ಏನು ಸೊಂಟ ನೋವು, ಕೀಲ್ ನೋವು,
ಹಾ,
ತೊಂಟ ನೋವು, ಕೀಲ್ ನೋವು ಎ, ಲ್ಲಾ ನೋವು ಮಾಯವಾಗುತ್ತೆ ಅದ ತಿಂದ್ರೆ.
ಹೌದಾ.
ಹ್ಮ ಬೋನ್ಸ್ ಎಲ್ಲಾ ಗ್ರಿಪ್,
ಎನು ಅಪ ಅದು. ತಿಂದ್ರ ಜಾಸ್ತಿ ಇವು ಪ ಬ್ಯಾನಿ ಚಾಲು ಆಗ್ತವ ಅಂತ ಹೇಳ್ತಾರ.
ಏ ಇಲ್ಲ ಯಾರಂದ್ರು.
ನೀವು ಯಾವಾಗಾದ್ರೂ ಏಡಿ ತಿಂದಿದ್ದೀರಾ.
ಆ ಒಂದ್ಸಾರನ್ ತಿಂದಿಲ್ಲಪ್ಪ ನಾವು ಅದೇ ತಿನ್ಬೇಕಂತ ಒ ಯಾವ ಹೇಳ್ತಾರ ತಿನ್ಬೇಕಂತ ಅದಕ್ಕೆ.
ಬನ್ನಿ ನೀವು ಉಡುಪಿ ಬನ್ನಿ ನೀವು ಉಡುಪಿ ಬನ್ನಿ ಯಾವ್ ಮೀನ್ ಬೇಕು ಹೇಳು ಆ ಮೀನ್ ನಾನು ಅಡುಗೆ ಮಾಡಿಸ್ತೀನಿ ಹ್ಮ್.
ನಿಮ್ಗೆ ಯಾವಲ್ ಮೀನು ಅಂದ್ರೆ ಇಷ್ಟ ತುಂಬಾ ಇಷ್ಟ ನಿಮ್ಗೆ.
ನನ್ಗೆ ಅಂದ್ರೆ ಪಾಪ್ಲೆೇಟು.
ಪಂಪ್ಲೇಟ್, ಟ ಹಾ. ಪಾಂಪ್ಲೇಟಾ ಪಾಪ್ಲೇಟಾ
ಪಾಪ್ಲೆಟ್
ಹೌದಾ
ಹ್ಮ್
ನಮ್ ಕಡೆ ಅದಕ್ಕೆದ ಕ್ಯಾನರ್ ಪಟ್ಟೆ ಅಂತಾರೆ
ಕ್ಯಾನಲ್ ಪಟ್ಟಿನ ನಮ್ ಕಡೆ ಪಾಪ್ಲೇಟ್ ಅನ್ನೋದು
ಕ್ಯಾನಲ್ ಪಟ್ಟೆ ಅಂತ ನಾವು ಈ ಸೈಡ್
ಹ್ಮ್ ಅದೇ ತುಂಬಾ ಇಷ್ಟ ನನ್ಗೆ ಅದೇ ಮೀನ್ ಅಂದ್ರೆ ಹ್ಮ್ ಬನ್ನಿ ಮತ್ತೆ ಮೀನಲ್ಲ ಮೀನನ್ನು ಮೀನಂದ ಸುಗ್ಗಿ ಮಾಡ್ಬಿಡ್ತೀನಿ ನಾನು ಬಂದ್ರೆ ಇಲ್ಲಿ
ಹೌದಾ ನಿಮ್ಮ್ ಉಡುಪಿ ಉಡುಪಿಲಿ ಜಾಸ್ತಿ ಬೀಚ್ ಜಾಸ್ತಿ ಅಂತ
ಹಾ ಇದೆ ಅಲ್ಲ ಮಲ್ಕೆ ಬೀಚ್ ದೆ ಹಾ ಮತ್ತೆ ಗೋಕರ್ಣ ಅಂತ ಬೀಚ್ ಇದೆ ಹ್ಮ
ಫೇಮಸ್ ಅಂದ್ರೆ
ಹಾ ಮಲ್ಪೆ
ಅಲ್ಫೆ ಬೀಚ್ ಬಾಳ ಫೇಮಸ್ಸ ನಿಮ್
ಹಾ ಫೇಮಸ್ ಅಪ್ಪಾ
ಹಾ ಹಾ ಇವು ಪಳಂಬೂರ್ ಬೀಚ್ ಅವೆಲ್ಲ ಅಲ್ಲಿ ನಿಮ್ಮ ನಿಮ್ ಸೈಡ ದಕ್ಷಿಣ ಕನ್ನಡನ
ಅದು ದಕ್ಷಿಣ ದಕ್ಷಿಣ ಕನ್ನಡ ಬರುತ್ತೆ ಅದು ಪಣಂಬೂರು
ಪಣಂಬೂರ್ ಬೀಚ್ ಹಾ ಹಾ ಇದು ಕಾಸರ್ಕೋಡ್ ಬೀಸ್ ಅಂತ ಬೀಚ್ ಅಂತ ಬರುತ್ತಲ್ಲ ಅದು ಉತ್ತರ ಕನ್ನಡನ ಕಾಸರ್ ಕೋಡ್
ಹ ಕಾಸರ್ ಕೂಡು ಅದು ಉತ್ತರ ಇಲ್ಲ ಕಾಸರ್ ಕೂಡು ಅದು ಚಾಮರಾಜನಗರ ಬರುತ್ತೆ
ಚಾಮರಾಜನಗರ
ಕಾಸರ್ಗುಡ ಆನು ಕಾಸರ್ಗೋಡು
ಸರ್ ಕೊಡು ಅದು ಫಸ್ಟ್ ನೀಲಿ ಧ್ವಜ ತಗೊಂತಲ್ಲ
ಹ ಅಂದ್ರೆ ಉತ್ತರ ಕರ್ನಾಟಕ ಅದು ಉತ್ತರ ಕನ್ನಡ ಹ ಹ ಉತ್ತರ ಕನ್ನಡ ಅದು ಹ್ಮ್
ಮತ್ತೆ ಬರೀ ನಮ್ಮೂರ್ ಕಡೆ ಯಾವಾಗಲ್ಲ
ನಿಮ್ ಕಡೆ ಏನ್ ಸ್ಪೆಷಲ್ ಊಟ
ಕಡೆನಾ
ಹಾ
ನಮ್ ಕಡೆ ಸ್ಪೆಷಲ್ ಅಂದ್ರೆ ರೊಟ್ಟಿ
ರೊಟ್ಟಿ ಮತ್ತೆ
ರೊಟ್ಟಿ ಫೇಮಸ್ ಏನ ರ ರೊಟ್ಟಿ ಫೇಮಸ್ ನಮ್ಮ ಕಡೆ ಮತ್ತೆ ಅದ್ರ ಜೊತೆ ಚಿಕನ್ ಚಿಕನ್ ಜಾಸ್ತಿ ಫೇಮಸ್ ಸತ್ತ ಈ ಕಡೆ
ಅಂದ್ರೆ ರೊಟ್ಟಿ ಹಾ ಹಾ ಅಲ್ಲ ರೊಟ್ಟಿ ಟ್ಟೆ ಅಂದ್ರೆ ಅದ ಹಪ್ಳ ತರ ಇರ್ತ ಅದಾ
ಅದೇ ಕಟ್ ಅದ್ರಲ್ಲೇ ಕಟ್ಟಿ ರೊಟ್ಟಿ ಬಿಸಿ ರೊಟ್ಟಿ ಅಂತ ಬರ್ತ ಎರಡು ಅದು ಬಿಸಿ ರೊಟ್ಟಿ ಅವಾವಾಗಲದಾಗ ಉಂಡ್ರೆ ಚೊಲ ಕಡಕ್ ರೊಟ್ಟಿ ಅಂದ್ರೆ ಸ್ವಲ್ಪ ಹಾ
ಹ್ಮ ಹ ನಾನು ಒಂದ್ಸತಿ ಎಕ್ಸಾಮ್ಗೆ ಬಂದ ಲ್ಲಿ ಗುಲ್ಬರ್ಗ ಗುಲ್ಬರ್ಗಳು ತಿಂದಿದ್ದ ರೊಟ್ಟಿ ಹ ಅದು ಹಪ್ಳ ತರತಪ್ಪ ಏನು ವೈಟ್ ಇದ್ದ ತುಂಬಾ
ಹೌದಾ ಅದು ಕಡಕ್ ರೊಟ್ಟಿ ಇನ್ನ ಅದು ಯಾವ್ದಲ್ಲಿ ನೀ ಚಿಕನ್ ಅಲ್ಲಿ ತಿಂದಿರದ ಏನ ಪಲ್ಯ ಅದ ಕೊಟ್ಟಿದ್ರ
ಅದ್ರಲ್ಲಿ ಪಲ್ಯ ಕೊಟ್ಟಿದ್ರೆ ನಾವು ಪಲ್ಯದಲ್ಲಿ
ನೀವ ಇನ್ನ ಚಿಕನ್ ಸಾಂಬಾರ್ ಅಲ್ಲಿ ತನ್ಬೇಕು ನೀವೇನ ಸೂಪರ್ ಇರತ್ತೆ
ಮತ್ತೆ ಮಾಡ್ಸ ಬರೋಣ ಒಂದ್ಜಿನ
ಬನ್ರೈ ನಮ್ ಜಮೀನಲ್ಲಿ ಮಾಡ್ಸೋಣ ಇಲ್ಲಿ ನಮ್ ಫ್ರಂಡ್ ಜಮೀನ್ ಅದ
ಏನಪ್ಪಾ ನಾವ್ ಹೇಳಿದ್್ಮೇಲೆ ಹೇತಾರ ನೀವು ಬನ್ನಿ ಅಂತ ನಾ ನಾ ಯಾವತ ಹೇಳಿದ್ದೇನೆ ಮೊದಲೇ ಬನ್ನಿ ಅಂತ
ಹೌ ಹ ಇಲ್ಲ ನೀವು ಬಿಝಿ ಇರ್ತರಲ್ಲ ಬಾಳ ಕೆಲ್ಸದ ಇರುತ್ತೆ ನಿಮ್ಗೆ ಜಾಸ್ತಿ
ಅಯ್ಯೋ ಅದೇ ಮೀನ್ ಇಡ್ಬೇಕು ಸಮುದ್ರದಲ್ಲಿ ಮೀನ್ ಇಡ್ಬೇಕು ಮೀನ್ ಮಾಡ್ಬೇಕಪ್ಪಾ
ಹೌದಾ ಅವ್ರ ನಿಮ್ ಫ್ರೆಂಡ್ ನಮ್ ಫ್ರೆಂಡ್ ಅವರು ಯಾತ ಇದ್ರು ಹೊಲ್ದಲ್ಲಿ ಮಾಡೋಣ ಆಯ್ತ ಜಮೀನಲ್ಲಿ ಅಂತಂತ ಅಂತಿದ್ರ ಅದಕ್ಕೆ ಮಾಡೋಣ ಅಂತ ಮಾಡಿದೀವಿ ಯಾವಾಗ ಬರ್ತರ ಮತ್ತೆ
ನೀ ಯಾವಾಗಂತ ಒಂದ್ ಡೇಟ್ ಕೊಡವೋ ಆ ಡೇಟ್ ಬರುತ್ತ ನಾನು
ಹೌದಾ ಸಂಡೆ ಮಾಡೋಣ ಮ ಸಂಡೆ ಭಾಳ ದೂರ ಆಗುತ್ತಾ
ಈ ಸಂಡೇ ಅವನು ಯಾರ ಅವನು ಅವನು ಊರ್ಗ್ ಹೋಗ್ತ ಇದನಲ್ಲ ಅವ್ನ್ ಬೆಂಗಗಳೂರ್ಗೆ
ಹೌದಲ್ವಾ
ಹ್ಮ್
ಹ ಯಾವಾರು ಮಾಡೋಣ ಇವತ್ತಿಂದ ಇತ್ತು ನಾಳೆ ಹು ಅಚ್ಚ ಅಚ್ಚೆ ಇದು ಇಪ್ಪತ್ತ ಮೂರಕ್ ಮಾಡೋಣ ಇಪ್ಪತ್ಮ ಮೂರು ಇಪ್ಪತ್ನಾಲ್ಕು
ಇಪ್ಪತ್ತ್ ಮೂೂರು ನಾಳೆ ಅಲ್ಲ ಇಪ್ಪತ್ತ್ ಮೂೂರು
ನಾಳೆ ನಲ್ವ ಇಪ್ಪತ್ತ ಐದು ಮಾಡೋಣ ತ ಅವ್ರ ಇಪ್ಪತ್ತೈದು.
ಇಪ್ಪತ್ತೈದನೇ ತಾರೀಕು ಅವತ್ತ ಏನ ಇರ್ತ
ಹ ನಮ್ಮ ಊರಲ್ಲಿಬ್ಬ ಬಾ ಏನ ಇಲ್ಲ ಅವತ್ತ.
ಹ್ಮ್ ಹ್ಮ್
ಇದ ಅದು ಸಮಂತಿರಲ್ಲ ಅವತ್ತ. ನಡೆಯುತ್ತೆ ನಾಡದಾದ್ರೆ.
ಹ್ಮ್ ಹೌದಾ ನೋಡಿ ಮಾವಿನಣ್ಣ ತಗ ಅವತ್ತೆ.
ಮಾಡೋಣ ಜಮೀನಲ್ಲಿ ಬಂದ್ಬಿಡ್ರಿ. ಪಳ್ಳೆ ಪಾಠ ಕಟ್ ಮಾಡಣ.
ಒಳ್ಳೆಪ್ಪ ಅಡಗೆ ಮಾಡ್ರ ಅಡುಗೆ ಬಟ್ರ
ನ್ ಫ್ರೆಂಡ್ಸ್ ಇದ ನಮ ಫ್ರೆಂಡ್ ಇದಾರೆ. ಹೆಸರ್ ಬಂದ್ಬಿಟ್ ದವಲ ಅಂತ ಅವ್ರು ಚಲೋ ಮಾಡ್ತಾರೆ.
ಇಲ್ಲಗ ಅವರು ಯಾರ ಯಾವ್ದ ಅವ ಅಷ್ಟೊಂದ ಚೆನ್ನ ಮಾಡ್ತಾರ ಅವರು.
ಹಾ ಚೆನ್ನಾಗ್ ಮಾಡ್ತಾರ ಅವ್ರೀ ಅವರು. ಇದು ಚಿಕನ್ ಚಿಕನ್ನು ಮತ್ತು ಬಿರಿಯಾನಿ ಚಲೋ ಮಾಡ್ತಾರ ಅಂತ ನೋಡ್ಬೇಕು ಅಂತ ಟ್ರೈ ಮಾಡ್ಬೇಕು ಚಿಕನ್ ಮಾಡಿದ್ರು ಚಲೋ ಮಾಡ್ತಾರೆ‌.
ಹ್ಮ್
ಅದೇ ಯಾರಾದ್ರೂ ಅವ್ರಿಗೆ ಮತ್ತೆ ಇಬ್ಬರಿಬ್ಬರಾಗಿ ಅವ್ರ ರೆಸಿಪಿ ಅವ್ರ ರೆಸಿಪಿ ಬೇರೆ ಬೇರೆ ಆಗುತ್ತಲ್ಲ ಅವಾಗೆ ಕೆಡ
ಹೌದಾ ಬನ್ನಿ ಬನ್ನಿ ಬ್ರೋ, ಅ ನಾನ
ಯಾವ್ದಣ್ಣು?
ನೇರಳ ಹಾ ಜಮ್ಮು ಹಣ್ಣು ತಿನ್ನುವ ಬನ್ನಿ ಜಮುವಣ ಅಂತೀರ ಹ ನೆರಳ ಹಾ
ಹೌದಾ ನಾವು ಜಂಬು ಹಣ್ಣು ಅಂತ. ಜದಕ್ಕೆ
ಹ್ಮ್
ಈ ಈಗ ಅದೇ ಸೀಸನ್ ಅಲ್ವಾ ಇವಾಗ
ಹ್ಮ್
ಹ್ಮ್
ಹ್ಮ್
ಮತ್ತ ಜಾಸ್ತಿ ಆಗದ ಒಂದು ಮೂರು ಕಡೆ.
ಹ್ಮ್ ಜಾಸ್ತಿಯಪ್ಪಾ ಇಲ್ಲಿ ಎಲ್ಲಾ ಗುಡಗಾಡಲ್ ನಮ್ದು ಉಡುಪಿ.
ಹ ಹಾ
ಬ ಏನ್
ಒಳ್ಳೆ ವೆದರು
ಹ್ಮ್
ಬ ಬೀಚಲ್ಲಿ ಯಾವಾಗಲ ಇರೋದು ನೀವು ಬೀಜ ಅಲ್ಲಿ ಇರ್ತಾರ ಇವಾಗಲಲು
ಇಲ್ಲ ಬೀಚಲ್ಲಿ ಮನ ಬೋಟ್ ಯಾವ ಹೋ ರೋದು
ಹಾ
ಆಮೇಲೆ ಬಂದ್ಬಡ್ತೀವಿ ಕೆಲ್ಸ ಆದ್ಮೇಲೆ
ಚಂದ ಬರೀ ಬೀಚಲ್ಲ ಇರೋದು ಬೆಳಿಗ್ಗೆಿಂದ ಸಾಯಂಕಾಲವರೆಗೂ
ಹಾ ಬೀಚಲ್ಲಿ ಇರೋದು
ಹಾ
ಹ
ಬರ್ತಾರ ಯಾರಾದ್ರೂ ಹಾ ಹೌದಲ್ವಾ ನಿನ್ ಕೆಲ್ಸನೇ ಅದು
ಅೇ ನಮ್ ಕೆಲ್ಗ ಅದಕ್ಕೆ
ಮತ್ತೆ ವಾಕಿಂಗ್ ಹೊಂಟಿದಾರ ನೀವು ನಿಮ್ಮ್ ಫ್ರೆಂಡ್
ಹಾ ಇಬ್ಬರು ಹೋಗ್ತಾ ಇದ್ವಿ
ಏನಂತ ನೋ
ಅವನೇನಂತಾನ ಇನ್ನ ದೋ ಹ್ಮ
ಯಾಕೆ ಅಡ್ಡಬಾಯ ಆಾಕ್ತಾನಲ್ಲ
ಆವಾಗ್
ಹೌದಾ
ಆಯ್ಬ್ರೋ ಹ ಸರಿ ಬ್ರೋ ಆಮೇಲೆ ಕಾಲ್ ಮಾಡಿ ಒಂದ್ ಬಿಸಿಿ ನಾನು
ಹೌದು ಸರಿ ಸರಿ ಒಂದ ಹತ್ತು ನಿಮಿಷ ಬಿಟ್ಟತ್ಲ
ಹಾ ಸರಿ